ಹೆಲೋ
ಹಲೋ
ಕೇಳಿಸ್ತಿದೆಯಾ ಬ್ರೋ
ಹಾ ಕೆೇಳಸ್ತೈತೆ ಬ್ರೋ ಕೇಳಸ ನಿಮಗೆ ಬ್ರೋ ಏನ್ ಮಾ
ಈ ಏನ್ ಇಲ್ಲಬ್ರು ಹಂಗೆ ಒಂದ್ ಸ್ವಲ್ಪ ಲ್ಯಾಪ್ಟಾಪ್ ಅಲ್ಲಿ ಒಂದ್ ಪಿಕ್ಚರ್ ಡೌನ್ಲೋಡ್ ಆಗಿ ಹಾಕಿದ್ವಿ
ಹ ಹಾ
ಆ ಪಿಕ್ಚರ್ ನೋಡ್ತಾ ಇದ್ವಿ ಅದ್ ಬೇಜಾರು ಆಯ್ತಾ
ಹಾ ಹಾ
ಹೊರಗಡೆ ಅಡ್ಡ್ಯಾಡನ ಅಂತ ಬಂದೆ ಬ್ರೊ
ಹಾ ಹೌದ ಬ್ರೋ
ಹಾ ಬ್ರೊ ನೀವು
ನಾವ್ ಏನಿಲ್ಲ ಬ್ರೊ ಹಿಂಗ ಸುಮ್ನೆ ಕೂತಿದ್ವಿ
ಹ್ಮ್ ಹ್ಮ್
ಬ್ರ ಏನ್ ಮಾಡ್ತಿದಿಯ ಬ್ರೊ ಕೆಲ್ಸ ಈಗ
ನಾವೇನಿಲ್ಲ ಗುರು ಬೆಳಿಗ್ಗೆ ಎದ್ದಳದು
ಹ್ಮ್
ಹುಡ್ಗುರ್ ರೀತಿಗೆ ಅಲ್ಲಿ ಇಲ್ಲಿ ಸುತ್ತರಿಯದು
ಹಾ ಹಾ
ಮಧ್ಯಾಹ್ನ ಬಂದ್ ಒಂದ ಒಂಬತ್ ಗಂಟೆ ಹಂಗ್ ಬಂದ್ ಊಟ ಮಾಡೋದಬ್ರು ಮಾ ಅಮ್ಮ ಊಟ ಮಾಡಿರ್ತಾರೆ
ಹೌದುಬ್ರಾ
ಹ ಮತ್ತೆ ತಿರ್ಗಾಕ್ ಹೋದ್ರಬ್ರು ಮತ್ತೆ ಮಧ್ಯಾಹ್ನ ಬಂದ್ ಊಟ ಮಾಡೋದು
ಹಾ
ಹಂಗೆ ಹೊಲ್ದಾಗ ಏನಾದ್ರು ಒಂದ್ ಸ್ವಲ್ಪ ಕೆಲ್ಸ ಇದ್ರೆ ಕೆಲ್ಸ ಮಾಡೋದು ಮತ್ತೆ ಜನಗೂಡ್ ಮೇಸ್ಕೊಂತ ಇರೋದಬ್ರು
ಹೌದ ಬ್ರೋ
ಹಾ ಇ್ರ ನಿಮ್ದು
ಅರು ಏನಿಲ್ಲ ನಾವೀಗ ಒಂಚೂರು ಅಂದಿ ಫಾರ್ಮ್ ಮಾಡ್ತಿದೀವಿ
ಹಾ ಬ್ರೋ
ಅದನ್ನ ನೋಡ್ಕೊತಾ ಇದೀನ್ ಬ
ಓ್ ಚೆನ್ನಾಗಲ್ಲಬ್ರು ಹೆಂಗ ಬರು ಅದು ಮೇಂಟೆನೆನ್ಸ್ ಎಲ್ಲ ಯಾವ ತರ ಮರಿಗಳೆಲ್ಲ ಎಲ್ ತರಬೇಕು ನೀವೇ ಬ್ರೀಡ್ ಗೀಡ್ ಮಾಡಿಸ್ತಿದ್ದೀರಾ ಹೆಂಗೆ ಬರೋದು
ಗೊತ್ತಿರಬ ಈಗಲ್ಲಾ ಹೊಸ್ದಾಗ್ ಮಾಡ್ತಿರೋದು ಎಲ್ಲಾ ನಮ್ಮ್ ಅಣ್ಣವರು ನೋಡ್ಕೊಂತಾರೆ ನಾವ ಏನಿದ್ರೆ ಅಲ್ಲಿ ಸುಮ್ಗಿರೋದಷ್ಟೇ
ಹಬ್್ರರು ಶೆಡ್ಗಿ ಡಂಗೆ ಬಬ್ರು ಅದ್ ಮಾಡದು ಏನು ಇಟ್ಕಿಯಲ್ಲ ಮಾಡ್ಬೇಕ ಏನ್ ತಗಡಿ ಪಗಡು ಸೈಡ್ಿಗೆ ಎಲ್ಲಾ ಒಡ್ದ್ ಮಾಡ ್ರೆ ಚೆನ್ನಾಗ ಆಗುತ್ತವ್ರು
ಬ್ರೋ ನಾವ್ ಕಲ್ಲಲ್ ಮಾಡ್ತಿರೋದ ಬ್ರೋ
ಹಾ ಹಾ ಹಾ ಹಾ
ತಗಡೆಲ್ಲ ಕಲ್ಲಲ್ಲಿ
ಹಾ ಹಾ ಎಷ್ಟ ಎಷ್ಟಾವ ಒಬ್ಬ್ರರು ನಿಮ್ಮಲ್ಲಿ ಅಲ್ಲ ಬ್ರೋ ನಿಮ್ಮಲ್ಲಿ ಅಂದ ಎಷ್ಟಿದ್ರೋ ಈಗ
ಬ್ರೋ ಇಪ್ಪತ್ತೈದಾವ ಬ್ರೊ ಸದ್ಯಕ್ಕೆ
ಸದ್ಯಕ್ಕೆ ಇಪ್ಪತ್ತೈದುರು ಹೆಂಗಗೆಬ್ರು ಆಗರತ್ತ ಕೆ ಜಿ ಮಟನ್ ಎಲ್ಲ
ಬ್ರರು ನಾನೂರು ಐನೂರು ಅಂತಾರ ಅಬ್್ರರು ಮುನ್ನೂರ ಐವತ್ತರಿಂದ ನಾನೂರು
ಮುನ್ನೂರು ಇಐವತ್ತಂದ ನಾನೂರು ಬ್ರೋ ಒಂದ್ಂದಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟ ಕೆಜಿ ಬರ್ಬೋದು ಬ್ರೋ
ಬ್ರೋ ಒಂದೊಂದು ಇದ್ದಂಗೆಲ್ಲ ಬ್ರೋ
ಹಾ ಹಾ ಹಾ
ಬ್ರೋ ನಿಮ್ ಪ್ರಕಾರ ಹೆಂಗಗೆ ಬ್ರೋ ಅದ್ರಲ್ಲಿ ಪ್ರಾಫಿಟ್ ಇದ್ಯಾ ಮಾಡ್ಬೋದ ಸೈಡ್ ಬಿಸ್ನೆಸ್ ಆಗಿ
ಬ್ರೂ ಪ್ರಾಫಿಟ್ ಬ್ರೋ ಅಂದ್ರ ಪ್ರಾಫಿಟ್ ಐತೆ
ಹಾ
ಮಾಡಬಹುದುಬ್ರೋ ಆತರ ಏನಿಲ್ಲ
ಹ್ಮ ಹ್ಮ ಹ್ಮ
ಸದ್ಯಕೆ ಅಂತ ಲಾಸ್ ಏನ ಆಗಲ್ಲ
ಹಾ ಹಾ ಹಾ
ಇಬ್ರು ಅಂದ್ರೆ ಮುಸ್ರಗಿಸ್ರ ಎಲ್ಲಾ ಈ ಚೌಟ್ರಿಗಳಲ್ಲೇ ಮದುವೆಗ್ಗಳಾಗದಿರ್ತಾವ ಚೌಟ್ರಿಗಳಲ್ಲಿ ಎಲೆ
ಹಾ ಹಾ ಹಾ
ತವಾ
ಹಾ
ಅಲ್ಲಿ ಒಂಚೂರು ಇದಾಗತ್ತೆ
ಹಾಂ ಹಾಂ ಹಾ
ಅದು ಒಂಚು ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಗೆ
ಅಲ್ಲ ಬ್ರೋ ಅದು ಫೀಡ್ ಗೀಡ್ ಕೊಟ್ರೆ ಆಗಲ್ವಾ
ಪೀಡ್ ಅಂದ್ರೆ ಬ್ರೋ ಈಗ್ ಕೊಡ್ಬಾರ್ದ ಬ್ರೋ ಪೀಡು
ಹಾ
ಪೀಡ್ ಅಂದ್ರೆ ಯಾವಾಗ ಕೊಡ್ಬೇಕ ಗೊತ್ತೆ ಈ ಮುಸ್ರೆಯನ್ ಸಿಗಲ್ಲ
ಹಾ ಹಾ ಹಾ ಹಾ ಹಾ
ಆ ಟೈಮಲ್ಲಿ ಕೊಡಬೇಕು ಬ್ರೋ ಮುಸರೆ ಏನ್ ಸಿಗಲ್ಲ ಅಂದಾಗ
ಹಾ
ಕೊಡ್ಬೇಕೇಕ್ ಪೀಡು ಈಗ ಎಲ್ಲ ಸಿಕ್ತದಲ್ಲ ಬ್ರೋ
ಹಾ ಸಿಗುತ್ತೇ ಬ್ರೋ ಈಗ ಆಲ್ಮೋಸ್ಟ್ ಅಲ್ ಮದ್ವೆ ಸೀಸನ್ ಬೇರೆ
ಹಾ
ಹಾ ಬ್ರೋ ನಾವು ಹಿಂಗ ಕೆಲ್ಸ ಕೆಲ್ಸ ಇಲ್ದಾಗ ಎಲ್ಲಾ ಬ್ರೋ ಹಗೆ ಕ್ಯಾಟ್ರಿಂಗ್ ಗಿಟ್ರಿಂಗ್ ಹೋಗ್ತಾ ಇರ್ತಿವಿ
ಹಾ ಹಾ
ಅಲ್ಲಿ ಬ್ರೋ ಹಂಗೆ ಬಂದ್ ತಗೊಂಡ್ ಹೋಗ್ತಾ ಇರ್ತಾರೆ ಬ್ರೋ ಈ ಎಲೆಗಳೆಲ್ಲ ಒಂದ್ ಕಡೆ ಸೈಡ್ ಎತ್ತಕಿರ್ತಾರಲ್ಲ
ಹೌದು ಬ್ರೋ ಅದೇ ಅದೇ ಎಲ್ಲಾ ಹಂದಿಗೆ ಬ್ರೋ
ಎಲ್ಲಾ ಹಂದಿಗೆ ಬ್ರೋ
ಹು ಬ್ರೋ ಅವೆಲ್ಲ ಹಂದಿಗೆಯಾ
ಹಾ ಎಲ್ಲ ಮತ್ತೆ ಮಿಕ್ ಗಿಕ್ ಆಗಿದ್ರೆ ಬ್ರೋ ಮಿಸ್ ಆಗಿ
ಬ್ರೋ ತಿನ್ನಲ್ಲ ಬ್ರೋ ಪ್ಲಾಸ್ಟಿಕ್ನಾ
ತಿನ್ನಲ್ಲ ಬ್ರೋ ಅದು
ತಿನ್ನಲ್ಲ ತಿನ್ನಲ್ಲ
ಹಾ ಮತ್ತೆ ಬ್ರೋ ಏನ್ ಸಮಾಚಾರ
ಹೇಳಬೇಕು ಬ್ರೋ
ಏ ನಮ್ದು ಏನಿಲ್ಲ ಬ್ರೋ ಹಿಂಗೇ ಏನಾರ ದುಡ್ಗೆ ಇಲ್ಲ ಅಂದ್ರೆ ಕ್ಯಾಳನ್ ಹ್ಮ್ ನೈಟ್ ಒಂದ್ ಬೆಳಿಗ್ಗೆ ಹೋಗಿ ಕೆಲ್ಸ ಮಾಡಿದ್ರೆ ಒಂದ್ ಸಾವಿರ ಸಾವಿರದ ಇನ್ನೂರು ಸಾವಿರ ನನ್ನೂರು ಕೊಡ್ತಾರೆ ಬ್ರೋ
ಹಾ
ಅದ್ರಲ್ಲೇ ಫೋನ್ ರೀಚಾರ್ಜು ಅದು ನಮ್ಮತ್ ನಮ್ಮ ಸೈಡ್ ಬಿಸ್ನೆಸ್ ಸೈಡ್ ಖರ್ಚು ಇರ್ತವಲ್ಲ ಬ್ರೋ ಸೂಪರ್ ಸೂಪರ್ ಕೆನ್ನದು
ಹೌದು ಬ್ರೋ
ಇವನ್ ಎಲ್ಲ ಕಳ್ಕಂತ ಹೊಲ ನೋಡ್ ಕೊಂಡು ಬ್ರೋ ನಮ್ದೊಂದು ಎರಡು ಕುರಿ ಇದಾವೇ ಬ್ರೋ
ಹ
ಕುರಿ ಮೇಸ್ಕಂತ
ಹಾ.
ಅವಕ್ಕ ಹಂಗೆ ಕುರಿಗೆ ಬ್ರೋ ಹೆಂಗೆ ಗೊತ್ತಾ ಬ್ರೋ ನಮ್ ಸೈಡ್ ಒಂಥರ ಮನುಷ್ಯರ ತರ ಟ್ರೀಟ್ ಮಾಡ್ತಾರ ಬ್ರೋ ಕುರಿಗಳಿಗೆ
ಅಂದ್ರೆ ಅದಕ್ಕೆಲ್ಲಾ ಡೈಲಿ ಒಂದ ಹಾಲ್ ಕೊಡೋದು ಮೊಟ್ಟೆ ಕೊಡೋದು -
ಹಾ.
ಹ ಆದದ್ರಿಂದನೇ ಬ್ರೋ ನಮ್ ಬ್ರದರ್ ಒಬ್ರು ಹತ್ತು ಲಕ್ಷ ಇಪ್ಪತ್ ಲಕ್ಷ ದುಡ್ಡ ಮಾಡಿದಾರ ಬ್ರೋ.
ಅದರೆಲ್ಲಾ.
ಹಾ ಬ್ರೋ ಕಣ ಕಣಗ ಹಾಕ್ತಾರ ಬ್ರೋ. ಆದರದ ಏನಾದ್ರು ಗೆದೆ ಇಷ್ಟ್ ಪ್ರೈಸ್ ಅಂತ ಇರುತ್ತೆ ಮೊನ್ನೆ ರೀಸೆಂಟ್ ಅಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಗೆಲ್ತು
ಹಾ ಹಾ.
ಹ ಹಿಂಗೆ ಬ್ರೋ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಅದ್ ಬರಿ ಮೊನ್ನೆಯವರು ಆ ಕಣ ಗೆದ್ದಾಗಿಂದ ಅದನ್ನೊಂದು ಇಪ್ಪತ್ ಲಕ್ಷಕ್ಕ ಏನ ಕೇಳಿದ್ರು ಬ್ರೋ.
ಹ ಹಾ.
ಆದ್ರೆ ನಮ್ಮ ಅಣ್ಣ ಏ ಬೇಡ ಇರ್ಲಿ ಇರ್ಲಿ ಅದನ್ನು ಹೆಸರು ಮಾಡ್ಲಿ ನಮ್ಮ ಮನೆಯಲ್ಲೇ ಹಂಗ ಏನಾದ್ರು ಇದಾದ್ರೆ ನಮ್ಮ್ ಮನೇಲಿ ನಮ್ಮನಲ್ಲೇ ಇದಾದ್ರೆ ನಾವೇ ಮಣ್ಣ ಮಾಡ್ತೀವಿ.
ಹಾ ಹಾ.
ಅಂತ ಹೇಳಿದ್ರು ಬ್ರೋ.
ಹಾ.
ಹಾ
ಹಂಗ ಅಲ್ವಾಪ್ ರೇಟ್ ಸಿಕ್ಕಿದ್ರೆ ಮಾರಿಬಿಡ್ಬೇಕು.
ಅಲ್ಲ ಬ್ರೋ ಅದು ಒಳ್ಳೆ ಹೆಸರು ಮಾಡಕೊಟ್ಟಿದಲ್ಲ ಬ್ರೋ ನಮಗೆ - ಅದ್ರಿಂದನೆ ಬ್ರೋ ಬಂದ್ರೆ ಇಲ್ಲ ನಮ್ಗೆ - ನಮ್ಮೂರಲ್ಲಿ ಯಾರು ಕುರಿ ಸಾಕಿದ್ದಾರೆ ಅಂದ್ರೆ ಫಸ್ಟ ನಮ್ಮ ಮನೆಗೆ ಬರ್ತಾರ ಅವರು ಅಷ್ಟ ಹೆಸರು ಮಾಡಿದೆ ಅದು
ಹಾ ಹಾ
ಒಂಥರ ಒಂದ್ ನಮ್ಮ ಮನೇಲಿ ಒಂದ್ ಫ್ಯಾಮಿಲಿ ಮೆಂಬರ್ ಇದ್ದಂಗಿದೆ ಬ್ರೋ ಅದು.
ಹೌದಾ ಬ್ರೋ. ನಾ ಬ್ರೋ ರೇಟ್ ಬಂದಂದ್ರೆ ಮಾರಿಬಿಡ್ಬೇಕ್ ಬ್ರೋ.
ಏ ಇಲ್ಲ ಬ್ರೋ ಅದು ನಮ್ಮ್ ಮನೆಗ್ ಯಾರು ಮಾರ್ತೀವಿ ಅಲ್ಲ ಅಷ್ಟು ಕೇಳಿದ್ರು ಬ್ರೋ ನಮ್ಮ್. ಮನೇಲಿ ಏ ಬೇಡ ಅದನ್ನ ಏನ್ ಕೊಡ್ತೀರಾ ಅದನ್ ಚೆನ್ನಾಗಿ ಹೆಸರು ಮಾಡುತ್ತೆ ಅಂತ ಎಲ್ಲ ಹೇಳ್ತ
ಹ ಹೌದಾ.
ಹ ನಾವ್ ಎಲ್ಲರ ಹೋಗ್ಲಿ ಬ್ರೋ ನಾವ್ ಕರದ್ರೆ ಸಾಕು ಬ್ರೋ.
ಹಾ.
ಹಂಗೆ ಬರುತ್ತೆ ಚೆನ್ನಾಗಿದೆ ಬ್ರೋ.
ಹಾ ಹೌದು.
ಹ್ಮ್.
ಅವ್ರು ಚೆನ್ನಾಗಿದ್ರ ಸಾಕ ಬ್ರೋ.
ಹ ಬ್ರೋ ಚೆನ್ನಾಗಿದ್ರ ಬ್ರೋ ಅದು ಅದ್ರ ಜೊತೆಗೆ ಒಂದ ಜೊತೆ ಹಳ್ಳಿ ಮತ್ತ್ಯಾಡ್ ಹೋರಿ ಸಾಕ್ತಾ ಇದೀವಿ.
ಹ್ಮ.
ಅವುನಾ ಜಾ ತ್ರೇಲಿ ಈಗ ಮಾಮೂಲಿ ಯಾವ್ದ್ಯಾರ್ದು ಕಾಲೇಜ್ಗಳಲ್ಲಿ ಫಂಕ್ಷನ್ ಅವ್ ಹೇಳತಾರ ಬ್ರೋ ಬ್ರೋ ನಿಮ್ಮವ ಇಡ್ಕೊಂಡ ಬಂದಲ್ಲಿ ಶೋಕಿ ಶೋಕಿ ಮಾಡಿ ಅಲ್ಲಿ ಒಂದ್ ಸ್ವಲ್ಪ ಇದನ್ ಮಾಡ್ಸಿ ಎಲ್ಲರಿಗೂ ಈಗ ಅದು ಹಳ್ಳಿಕಾರಗಳೆಲ್ಲಾ ತಳಿ ಹೆಂಗ ಆಯ್ತದೆ ಅಂದ್ರೆ ಬ್ರೋ ಅದು - ಹೆಚ್ಚಿಗೆ ಹೋಗ್ತಾ ಇದೆ ಬ್ರೋ ಅದು - ಅದನ್ನ ಎಲ್ಲರಿಗು ಒಂದ್ ಸ್ವಲ್ಪ ಗೊತ್ತ- ಮಾಡಿ ಚೆನ್ನಾಗಿದೆ ಅದು ಬ್ರೀಡು ಹಂಗೆ ಎಲ್ಲ ಹೇಳ್ತಾರ ಬ್ರೋ
ಹೌದಾ ಬ್ರೋ
ನನ್ನೆ ರೀಸೆಂಟ್ ಅಲ್ಲಿ ಬ್ರೋ ಒಂದ್ ಹತ್ ಲಕ್ಷ ಕೊಟ್ಟ ಒಂದ್ ಜೊತೆ ಇದು ತಂದ್ವಿ ಬ್ರೋ ಹಳ್ಳಿಗಾರ
ಹಾ
ಅದು ಬೇರೆ ಚೆನ್ನಾಗಿ ಅದು ಅವು ಹಂಗೆ ಹೆಸರು ಮಾಡ್ತಿದವೇ ಬ್ರೋ ರೇಸಲ್ಲಿ
ಹಾ ಹಾ
ಈಗ ನಾಳೆ ಬಿಟ್ಟು ನಾಡ್ದೊಂದ್ ರೇಸ್ ಇದೆ ಬ್ರೋ
ಹ ಹಾ
ಆ ರೇಸಿಗ್ ಬೇರೆ ಬ್ರೋ ಅದು ಇಲ್ಲಿ ನಮ್ಮೂರಿಂದ ಒಂದ್ ಐವತ್ ಕಿಲೋಮೀಟರ್ ಆಗುತ್ತೆ ಬ್ರೋ
ಹಾ ಹಾ
ಅಲ್ಲಿಗ್ ಬೇರೆ ಆಟೋ ಇದ ಟಾಟಾ ಎಸಲಿ ಹಾಕೊಂದು ಹೋಗ್ಬೇಕು ಬ್ರೋ
ಹಾ
ಅಂದ್ರೆ ಅದಂದ್ದು ಒಂದ್ ದಿನಕ್ಕೆ ಒಂದ ನೂರಿಂದ ಇನ್ನೂರು ರೂಪಾಯ ಬರುತ್ತೆ ಬ್ರೋ ಒಂದು ಒಳ್ಳೆಯ ಒಂದು ಕ ಒಂದು ಎತ್ತಿಗೆ ಖರ್ಚು
ಹೌದು ಭರತ್ಡಿಯಪರ
ಒಂದ್ ಲೀಟ್ರರ್ ಹಾಲು ಎರಡು ಮೊಟ್ಟೆ ಮೊಟ್ಟೆ ಅಂದ್ರೆ ಬ್ರೋ ಈಗ ಐದ್ ರೂಪಾಯಿ ಹತ್ತು ರೂಪಾಯಿದಾಗ ಬರ್ತವಲ್ಲ ಅವಲ್ಲ ಅವರು ನಾಟಿ ಕೋಳಿ ಮಟ್ಟನೇ ಆಗ್ಬೇಕು
ಹಾ
ಮತ್ತೆ ಅದಕ್ಕೆ ಫೀಡು ಬೂಸುಳ ಒಂದ್ ಐದ್ ತರದ ಬೇಕರು ಮತ್ತೆ ಮ ಪುಲ್ಲು ಬೇರೆ ಚನ್ನಂದ್ರೆ ಅದೇನೋ ಮನೇಲಿ ಇದ್ರೆ ಏನೋ ಒಂತರ ಖುಷಿ ಇಬ್ರು ನಮಗೆ ಹಂಗೆವರು ಚೆನ್ನಾಗಿದೆವರು ಅದು
ಅಬ
ಹ್ಮ್ ಮತ್ತೆಬ್ರು ನಿಮ್ ಕಡೆ
ಬೋ ಬ್ರಯಏನ ಇರು ನಮ್ ಕಡೆ ಅದೆ ಈಗ ಅಂದಿ ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದಿವವಿ
ಹಾ
ಅದುಂದು ಮಾಡಡೇ
ಹ್ಮ
ಅ ಅದನ್ನ ನೋಡ್ಕೊಳಕ ನಮ್ ಕೈಯಲ ಆಗಲ್ಲ ಬ್ರೋ ಸ್ಮೆಲ್ಲ
ಹ್ಮ್ ಹ್ಮ್ ಹ್ಮ
ಇದೋರನ್ನ ತಂದಿ ಇಡ್ಬೇಕು ಅನ್ಕೊಂಡಿದವಿಬ್ರು
ಹಾ ಹಾ
ದಿನ ಏನಾಗುತ್ತ ಗೊತ್ತಿಲ್ಲಾ ಒಟ್ಟನಲ್ಲಿ ಕೆಲ್ಸದವ್ರನ್ನ ತಂದಿಡ್ಬೇಕು ಅನ್ಕೊಡವಿ
ಹಾ
ಮನೇಲಿ ಅವ್ರೇ ಮಾಡ್ತಾರ ಎಲ್ಲ ಕೆಲ್ಸದವ್ರನ್ ಕರೆಸ್ತಾರ ಅಂತ ಗೊತ್ತಾಗ್ತಿಲ್ಲ
ಕಂತ
ಅಹುತುಪ ರ
ಹ ಹಾ ಚೆನ್ನಾಗ ಇದಾದ್ರು ಬದೆ ಅಟ್ಟದ ಸ್ಮೆಲ್ ಅದು ಇದೊಂದ ಸ್ವಲ್ಪ ಸಮಸ್ಯೆ ಅನ್ಸುತ್ತೆ ನೋಡಿ ಆ ಹ್ಮ್ ನೋಡಿ ಅಗ ಹ ಅದು ವೆದರಿ ಅಡ್ಜಸ್ಟ್ ಆದ್ರೆ ಚೆನ್ನಾಗಿಬ್ರು ಒಂದ ಮಂದಿಗ್ ಒಂದ ನಲ್ವತ್ತೈಐವತ್ತು ಸಾವಿರ ಕಾಫೆಟ್ ಆದ್ರುರುವ ಚೆನ್ನಾಗಿದೆಯಲ್ಲ ಅವರು ಅದು ಕೂಡ
ಹೌದು ಅ್ ಐತ್ ಚೆನ್ನಾಗ ಐತೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲಾ
ಹಾ
ಸ್ಮೆಲ್ ಅಲ್ಲಿ ಇರ್ಬೇಕಲ್ಲ
ಹ್ಮ್ ಹ್ಮ್
ಹಂಗಾಗಿ ಬೇಡ ಯಾರನ್ನ ಬೇರೆಯವ್ರಗ್ ಕರ್ಸೋಣ ಅಂತ ನಾನು
ಹ್ಮ
ನಮ್ಮ ಅಣ್ಣ ನಮ್ಮ ಅಪ್ಪ ಬೇಡ ನಾವೇ ಮಾಡೋಣ ಅಂತ ಅವ್ರೆ
ಹಾ ಹಾ
ಆತ ಸವಮಿ ಕ ಆಗತಿೀ ಪೂರ
ಹಿಂಗಾದ್ರೆ ತುಂಬಾ ಇದಾಗುತ್ತೆ ಬಿುಡಿಬ್ರು ಹಂಗಾದ್ರೆ
ಸ್ಮೆಲ್ ಬರೋ ದೋಸಿ ಸ್ಮೆಲ್ ಎಲ್ಲ
ಹ್ಮ್ ಹ್ಮ್ ಬ್ರೋ ಅದು ನಿಮ್ಮಲ್ಲೇ ಹೆಂಗ ಕಟ್ ಮಾಡ್ಕೊಡ್ತೀರ ಅವ್ರೇ ತಗೊಂಡ್ ಹೋಗ್ಬಿಟ್ಟು ಅವ್ರ ತಪ್ಪಿ
ನಾವೇ ಒಟ್ಟಗ ಮಾರ್ಬಿಡ್ತೀವ ತಾಿಬ್ರು ಹಂಗಾದ್ರೆ
ಹ್ಮ ಹ್ಮ್ ಹಾ ಸರಿ ತಗಳಿವ್ರು ಅಲ್ಲ ಅಪ್ಪಾಜಿ ಕರಿತಿದರು ಹೋಗ್ಬೇಕು ಹ್ಮ ಸರಿ ಬರ